ಹಲೋ.
ಹಾ ಹಲವ್ರೀ ಏನ್ ಮಾಡ್ಲತಿೇರಿ.
ಏನಿಲ್ಲಾ ನೋಡ್ರಿ ಹೇಳ್ಬಕ್ ನೀವ ಏನ್ ಮಾಡಕತಿ.
ಮಲ್ಕೊಂಡ್ರೆ ಏನ್ ಇಲ್ಲಲ್ರಿ. ಯಾಕ್ರೀ ಸುತಾಗಿಿರೇಂಡ ಚಣ್ಣಾಗದ
ಇಲ್ಲರಿೀ ಕ ಬಾಳ ಲೇಟ್ ಆಗ್ಯದಲ್ಲ ಹಂಗಾಗಿ ಸ್ವಲ್ಪ ಇದ.
ಹೌದ್ರಿ ಯಾಕೋ ಎಷ್ಟ. ಇಷ್ಟ ಜನ ಆದ್ರೆ ನಮ್ಮ್ ಅಲ್ಕೊಂಡಿಲ್ರಿ.
ಹೌದ್ರಿ ಇಲ್ಲಾ ಅದು. ಫಂಕ್ಷನ್ ಇತ್ತ ನಮ್ಮಲ್ಲಿ ಫಂಕ್ಷನ್ ಓಡಾಡಿದ್ವಿ.
ಹೌದ್ರೀ ಏನ್ ಪಾರ್ಟಿಸಿಪೇಟ್ ಮಾಡಿದ್ರೀ ಫಂಕ್ಷನ್. ಚೆನ್ನಾಗ ಡ್ಯಾನ್ಸ್ ಸಾಂಗ್ ಅಂತ ಮಾಡಿದಾರ ಟ ಎಂತ.
ಏನ ಫಂಕ್ಷನ್ದಾಗ ಏನ್ ಡ್ಯಾನ್ಸ್ ಗನ್ಸ್ ಏನ್ ಇಲ್ಲರಿ.
ಸುಮ್ಮ್ ಹೋಗದು ನೋಡದು.
ಹ್ಮ್. ಹ ಎಂಜಾಯ್ ಮಾಡ್ಬರದ್ರ. ಬೆನೋಳಿ.
ಹ್ಮ್ ನೋಡಿ ಖುಷಿ ಪಡದು ಹೊಟ್ಟೆ.
ಹ ಹೌದ ಅದ ಕರೆ ಬಿಡ್ರಿ. ದಿನಾ ಅಂತ್ ನೋಡಕ್ ಆಗಲ್ಲ ಅಪ್ರೂಫ ಅಲ್ರರಿ ಯಾವಾಗಾರ ಈ ತರವರು ಬಂದಾಗೆ. ನೋಡೋದ್ ಆಗ್ತದಲ್ರಿ ದಿನ ಏನ್ ಮನೆಯಲ್ಲಿ. ನಿದ್ದೆ ಮಾಡ್ಬೋದು ಇ್ ಮಾಡ್ಕೋಬೋದ್ರಿ ಒಂದಿನ ನಿದ್ಗಟ್ ನೋಡ್ದ್ರಾಗ ಏನ್ ತಪ್ಪಿಲ್ ಬಿೇಡ್ರಿ
ಅದಕ್ಕೆ ಸುಮಮ್ಮನೆ ನೋಡಕ್ಕು ಅಂತ ನಿಂತ
ಹ ಹೌದ್ರಿ
ಹ್ಮ್ ಹ್ಮ್ ಹ್ಮ್ ನೀವ್ರೀ
ನಾವು ಸುಮ್ ಮಲ್ಕೊಂಡಿ ನೋಡ್ರಿಕ ಸ್ವಪ್ ಸುಸ್ತಾದಂಗ ಆಗಿದ್ರಿ
ಹ್ಮ್ ಹ್ಮ್
ಹ್ಮ ಅದಕ ಇಲ್ಲೆಲ್ಲಿ ಹೋಗ್ ಬರ್ಬೇಕಂದ್ರೆ ಹಾಸ್ಪೆಟ್ಲ್ಗೆ ಒಂದ್ ಸಮೀಪ ಇಿಲ್ಲ ರೀ ಸರಿಯಲ್ಲಿ ಇದು ಮಾಡ್ಕೊೊಳ್ಳೋದ ಸರಿ ಲ್ಲಿ ಇವಾಗ ಎಲ್ಲಿ ಹಾಕ್ ಬರಿ ಹೋಗೋದ ಹಕದ ಟ್ಯಾಬ್ಲೆಟ್ ಹಾಕೊಂಡ್ ಮಕ್ಕೊಂಡನ್ೀ ಸುಸ್ತಲ್ಲವ ರೀ ನಾಳೆ ಹೋಗಣ ಮೊದ್ಲು ದವಾಕಣೆ ಹ ಹೋಗ್ ಹೋಗಬೇಕೋಿ
ಈಗ ಎಲ್ಲರಿಗ ಹೆಂಗ ಆಗತ್ತತಿದ್ರೆ ಬಿಸಿ್ ಲ ಮಳೆ
ಹಾ ರೀ ಮನೆಿ ಆಕ್ಚುಲಿ ನೋಡ್ಬೇಕಂದ್ರೆ ಫೈವ್ ಡೇಸ್ ಹಿಂದ್ ನೋಡ್ರಿ ಆ ಮಾತಾಡ್ಲಿಕ್ಕ ಆಗಲ ಇಷ್ಟೇ ಮಾತಾಡ್ತಾರೆ ಕೆಮ್ಮ ದಮ್ಮ ಬಂದ್ಬಿಟ್ಟಿತ್ರಿ ಅದ್ ನೋಡ್ಬಾರತನ ನನ್ನ ಪರಿಸ್ಥಿತಿ ಹಂಗ ಐದ್ ನಿಮಿಷ ಹೋಗ್ ಬಂದ ನಂತ್ರ ಸುಸ್ತಾಗಿ ತಂದಾಗಿ ಬ್ಬಟ್ಟು ಅಟ್ಟು ಟೈರ್ಡ್ ಅಟ್ಟ ಕೆಮ್ಮ ಅಟ್ಟ ಜರ ಮಯಗ್ರಿ
ಜಾಸ್ತಿ ಅದಲ್ರರಿ
ಹ ಹಾ ಹಾ ರಿ ಅ ಹೋಗಿದ್ದ ಅವ ಹಾಸ್ಪಿಟ್ಲ್ ಹೋಗ ಇಂಜೆಕ್ಷನ್ ಮಾಡಿ ಗ್ಲುೂಕೋಸ್ ಹಚ್ಕೊಂಡ್ಮ್ಯಾಲೆ ಅದು ಒಂದೇ ದಿನ ಕಮ್ಮಿ ಆಗಿಲ್ಲ ಮೂರ್ ದಿನ ಆದ್ಮೇಲೆ ಕಮ್ಮಿ ಆಗ್ಯದ ರಿ ನಂಗ.
ಹ್ಮ್
ಅದ್ರಾಗ ಪ್ರ್ಯಾಸ್ ಟ್ಯೂಷನ್ ಕ್ಲಾಸ್ ಮಾಡಿದ್ದೇವಲ್ರರಿ ಹಾ ಹಾ ಪತ್ರಸ್ ಕುದಿನಾಗ ಒಳಗ್ ಸಕಿ ಆಗಿದ್ದ ನನ್ ಗೊತ್ತೇ ಆಗಿಲ್ಲ ರೀ ಒಮ್ಮಲೆ ಆರಾಮನ್ಯಾಗ ಫ್ಯಾನಿಂಗ್ ಹಕೊಂಡುಷ್ಟಟ್ ಮಾಡ್ಲಿದಲ್ಲ ಅವಾಗದು ಇದು ಇದು ಆಗಿಬಿಟ್ಟದರಿ ಮತ್ತತ್ ಹಂಗೆ ಬೋರ್ಡ್ ಮ್ಯಾಗ ನಾವ ಈಗ ನಸ್ಲಿಕ್ಕ ಸಾಲ್ವ್ ಮಾಡ್ತೀವಲ್ಲಾ ಅದು ಬೋ ಡಸ್ಟ್ ಬೋರ್ಡ್ ಚಕ್ ಪಿಸ ಅದರಿೀ ವೈಟ್ ಬೋರ್ಡ ಗ್ರೇ ಇದು ಮಾರ್ಕರ್ ಇಲ್ಲ ರೀ ಅದು್ರು ಡಸ್ಟ್ ಅಳ್ಸಿ ಅಳ್ಸಿ ಅಳ್ಸಿ ಒಟ್ಟು ಮುಖ ತೆಲಿನಲ್ ಬಿದು ಡಸ್ಟ್ ಅಲ ಡಾಕ್ಟರ್ ಹೇಳ್ಬಿಟ್ರಿ ಡೆಸ್ಟ್ ಅಲರ್ಜಿ ಜಿಂದ ನಿಗೆೀತ ಕೆಮ್ಮ ಬರಾತದ್ರಿ ಅದನ ಮತ್ತ ಏನ್ ಮಾಡಾಕಲ್ಲ ಇದ್ ಕೊಟ್ಟಿದಂತ ಟ್ಯಾಬ್ಲೆಟ್ ಔಷಧ ತಗೋರಿ ಕಮ್ಮಿ ಆಗ್ತತ್ ಹೇಳಿದ್ರಿ ಆ ಡಸ್ಟ್ನಿಂದ ಮಿನಿಮಮ್ ಒಂದು ವಾರ್ ಇಟತನ ಕೆಮ್ಮಿನ ನೋಡ್ರಿ ಮಾಡಮ್ಮರೆ ನಾನು.
ನೋಡ್ರಿ.
ಅದು ಡಷ್ಟದ ಚಲೋ ಅಲ್ರಿ ಅದ್ರಿಂದ ಕ್ಯಾನ್ಸರ್ ಬರ್ತು ಅಂತ ಹೇಳ್ತಾರೆ ಅದ್ರಾಗ್ ಸ್ವಲ್ಪ ಕೆಮಿಕಲ್ಸ್ ಇರ್ತದಲ್ಲ. ಅದು ಯೂಸ್ ಮಾಡ್ಬೇಡ್ರಿ ತಂದ್ಮ್ಯಾಗ ಅಸ್ ಸ್ಕೂಲ್ನ್ಯಾಗ ನನ್ಗೋಸ್ಕರ ವೈಟ್ ಬೋರ್ಡ್ ಹಾಕ್ಯಾರಿ ಇವಾಗ.
ಹ್ಮ್ ಹ್ಮ್ ಹ್ಮ್ ಸರ.
ಹಾ ರೀ ಕೇಳದೇನ್ರಿ ನಂಗ ಅದ್ರಿಂದಿಂಗ್ ಅಲರ್ಜೆ ಆಗ್ಲಿಕತದ್ರಿ ನನ್ಗ ಅದ ಆಗ್ ಬರಲ್ಲ ಅತನನ ಹಾಕಿದ್ರಿ ತಂದು. ಮತ್ತ ಏನ್ ಮಾಡದ್ರಿ ದಿನ ಎಲ್ಲಾ ಹ್ಮು ರೀ ಮತ್ತ ಇಲ್ಲಾಂದ್ರೆ ನ ನಮ್ಮ ಹೆಲ್ತ್ ನಮ್ ಹೆಲ್ತ್ ಚೆನ್ನಾಗಿದ್ರನೆ ಪಾಠ ಮಾಡಕ್ ಆಗಾದ್ರಿ. ಇಲ್ಲಾಂದ್ರೆ ಎಲ್ಲ ಆಗ್ತದೆ ಹೇಳ್ರಿ ಪಾಠ ಪಾಠ ಮಾಡೋದು.
ಆಗಲ್ಲ ಆಗಲ್ಲ ಆಗಲ್
ಹಾ ರೀ
ಹ್ಮ್ ಚಲೋ ಬಿಡ್ರಿ ಕೇಳಿರಲ್ಲ ನಿಮ್ ಹೆಚ್ಚಮ್ಮ ನಿಮ್ ಮಾತ್
ಕೇಳ್ಯಾರೀ ಎಲ್ರೂ ಟೀಚರ್ಸ್ ರಿಕ್ವೆಸ್ಟ್ ಮಾಡ್ಕೊಂಡೇವ್ರಿ ಸರ್ ಇದು ವೈಟ್ ಬೋರ್ಡ್ ಚಾಕ್ಫೀಸ್ ಬ್ಯಾಡರಿ. ದಿನಾ ಹಿಂಗ್ ಅಳಸಿ ಅಳ್ಸಿ ಹಿಂಗೆಲ್ಲಾ ನಮ್ಗ ತಲೆ ಡ್ಯಾನ್ಡ್ರಪ್ ಆಗದು ಮುಖ ಮೇಲ್ ಪಿಂಪಲ್ ಆಗೋದು ನಮಗ ಅಲರ್ಜಿ ಆಗದ್ ಹಿಂಗೆಲ್ಲ ಸಿಮ್ಟಮ್ಸ್ ಕಂಡ್ ಬರ್ಲತ್ತವ ಸ್ವಲ್ಪ ಯಾಕೊ ಇದು ಡಸ್ಟ ಚಾಪೀಸ್ನು ಚಲೋ ಇಲ್ಲ ರೀ. ಅದು ಡಸ್ಟ್ಲೆಸ್ ಚಾಪೀಸ್ ಅಂದ್ರೆ ಏನು ಅನ್ಸಲ್ರಿ. ಅದು ಬರಂಗ್ ಬರ್ದಂಗ್ ಓಟು ಡಷ್ ಅಷ್ಟ ಮ ಮುಖದ ಮೇಲೆ ಬೀಳ್ತಿತ್ರಿ ನಾವ್ ಅದ್ರ ಮೋದಲ ಬುಡ್ಡ. ಹ ಬೋರ್ಡ್ ಸ್ವಲ್ಪ ಹೈಟ್ ಗ ಅದರ ಈ ಮ್ಯಾಲ್ ಬರ್ಲಿಕ್ ಹೋದ್ರು ಕಣ್ಣಾಗ ಮುಖದ ಮೇಲೆ ಬೀಳದ ರಿ ಅದು.
ಅದು ಬ ಡಷ್ ಷ್ಟ ಇದು ಚಾಪೀಸ್ ಹೆಂಗ ಅಂದ್ರ ಧೂಳಿದಂಗ ಅದ್
ಧೂಳ ಇದ್ದಂಗ ಅದ ರಿ ಅಂತದ್ ತಗೋ ಬಂದಾರ.
ಹ್ಮ್
ಅದಾ ಅದಕ್ಕಾಗಿ ಇಷ್ಟೆಲ್ಲಾ ತ್ರಾಸ್ ಆಗಿದ್ರಿ ಅದ ಕೆಮ್ಮ ಇನ್ನನ್ ಕಮ್ಮಿ ಆಗಂದ್ರರಿ
ಹೌದಲ್ರಿ
ಹಾ ರೀ
ಕಡಿಮೆ ಆಗ್ತದ್ರೆ ಇ ಹ
ಸರಿ ಡೇ ಬೈ ಡೇ ಒಂದ ಟೈಮ್ ಇಡೀತದಅಂತ ಹೇಳ್ಯಾರೀ ಅವ್ರು ಎಷ್ಟ್ ಮೂರ್ತಿ ಎಷ್ಟು ನಲ್ವತ್ಐದ್ ದಿನ ಮಾಡಲ್ ನಲವತ್ತೈದಿನ ಪರಿಸ್ಥಿತಿ ಒಂದೇ ಸರಿ ಹೆಂಗ್ ಕಮ್ಮಿ ಆಗ್ತದೆ ಅದು ಬೇಶ್ ಮಾಯ ಮನೆ ಹಾಗಲ್ಲ ಹಾ ರೀ ಹ
ಮಾತ್ರ ಏನಲ್ ನೋಡ್ರಿ ಹಳ್ಬೇಕ ರಿ
ಮತ್ತೆ ಮೆ ಏನ್ ಓದಲಿದ್ದೀರಿ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ
ಇ ಬಂದ ಹೂದದು ಆಡ್ದನ ಕೆಲ್ಸ ಇದೇ ಆಗ್ಲಕ್ಕ
ಒಂದ್ ಫ್ಲೂಯೆನ್ಸ್ ಇರ್ಬೇಕ್ರಿ ಓದಾ ಟೈಮ್ನಾಗ ಎಲ್ಲಾಂದ್ರೆ ಯಪ್ ಆಯ್ತು ಅಂದ್ರೆ ಓದೋದ ಆಗಲ್ಲ ರೀ
ಹಂಗಗೆ ಆಗ್ಲ ಕತ್ ಬಿಟ್ಟದ್ ನೋಡ್ರಿ ನಮ್ಗ ಓದದು ಸ್ವಲ್ಪ ಇ ಬಾಳೆ ಇದಾಗಲ್ಲ ಕಟ್ಟಿಕಟ್ಟ
ಹ್ಮ್ ಈಗ ಹಾಸ್ಟೆಲ್ ವಾಡನ್ ಕರಿಲತಾರಲ್ರರಿ ಇ ಬಿ ಎಡ್ ಆಗ್ಯದಲ್ರರಿ
ಹಾಗೇದರಿ
ಬಿ ಎಡ್ ಹಾಕಿದ್ರ ಹಾಕ್ರಿ ಹಾಸ್ಟೆಲ್ ಒಳನ್ ಬಿಡ್ತಾರ
ಅವು ಹೆಂಗ ಇರ್ತನ್ರಿ ಸ್ವಲ್ಪ್ ಕ್ವಷನ ಅಡಿ ಲೋತನಣ
ಒನ್ ಟೈಮ್ ಬರದಲ್ಲ ಈಸಿ ಇರ್ತದ್ರರಿ ಅಂತಪ್ರಿ ಎಷ್ಟೇನ್ ಡಿಫಿಕಲ್ಟ್ ಇರಲ್ರರಿ ಸರಿ ಹಾಕ್ರ ಟ್ರೈ ಮಾಡಿ ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ರ್ ಆಗ್ತದ ನೆಕ್ಸ್ ಟೈಮ್ ಹೆಂಗ ಕಾ ಫರ್ತ ಬರ್ಲಕರ್ ಗೊತ್ತಾಗ್ತದೆ ನೀವ ಹೆಂಗ ಬೀಬೇಕು ಹೆಂಗ ಇರ್ತ ಕ್ವಶನ್ ಇತಾರ ಗೊತ್ತ ಆತರಿ ಯುಟ್ಯೂಬ್ ನ ಸರ್ಚ್ ಸುಮಾರ ನೋಡ್ರಿ ನಾನು ಈ ಸರಿ ಹಗ್ಬೇಕಂತ ಅನ್ಕೊಂಡೇನ್ ರೀ
ಒಂದ್ನ ಕಾಂಪಿಟೇಟಿವ್ ಮಾ ಎಕ್ಸಾಮ್ ಬರ್ದಿರ ಏನ್ರರಿ.
ಇಲ್ರಿ ಬರ್ದೇನ್ರಿ ಎಸ್ ಡಿ ಎ ಎಫ್ ಡಿ ಎ ಹಾಕೇನ್ರಿ ಟೀಚರ್ಸ ಟಿ ಇ ಟಿ ಬರ್ದೇನ್ರಿ.
ಅಲ್ಲಾ ಎಸಡಿ ಎಫಡಿ ಎ ಬಿಟ್ಟ ಯನನ್ನ.
ಎಸ್ ಬಿ ಎಫ್ ವಿ ಟು ಆರ್ ಆರ್ ಬಿ ಎಸ್ ಎಸ್ ಎಸ್ ಸಿ ಬಂದಿದ್ದೇನ್ರಿ ಸ್ಟಾರ್ಟಿಂಗ್. ಇವಾಗ ದೂರ್ ದೂರ್ ಹೋಗ್. ಬರದ ಆತಲ್ರರಿ ಅದ್ಕ ಬ್ಯಾಡ ಬಿಡು ನಮ್ ಮನ್--ಗ ಅಲ್ಲಿ ಹಾಕತಾನ ಇ ಹಾಕ್ಲತ್ತೇನ್ರಿ.
ಹ್ಮ್ ಹ್ಮ್ ಎಷ್ಟ. ಸರಿ ಇದು ಆರ ಅವು ಹೆಂಗ ಇದ್ ಕ್ವಶನ್ ಪೇಪರ್.
ಅವು ಆನ್ಲೈನ್ ಅದಾವ್ರೀ ಎಲ್ಲಾ ಕ್ವಶನ್ ಇರ್ತಾವ್ರೀ ಆ ಅಬ್ಜೆಕ್ಟ್ ದ್ರೆ ಕನ್ನಡದಾಗಿ ಇರಲ್ರರಿ ಇಂಗ್ಲೀಷ ಮತ್ತು ಹಿಂದಿ ಗ್ವೇಜ್ ರೀ.
ಹ್ಮ್ ಬರ್ದ್ರೇ ನೀವು.
ಹ್ಮ್ ಅಬ್ಜೆಕ್ಟ್ ಟೈಪ್ ಇರ್ತವ್ರೀ ಕ್ವಶ್ನ್ ಕ್ವಶನ್ ಒದ್ಕೋ ಟಕ್ ಹಾಕೋತ್ ನೆಸ್ಟ್ ನೆಸ್ಟ್ ನೆಕ್ಸ್ಟ್ತ್ ಹಾಕೋತ್ ಹೋಗ್ಬೇಕಕ
ಹಾ ಹಾ.
ಅದಕ್ ನೆಗೆಟಿವ್ ಮಾರ್ಸ್ ಇತ್ರಿ ನಾವ್ ಬರ್ಯಾಗ.
ಹ್ಮ್ ಹೇಗ್ರೀ.
ಈಗ ಏನದನ್ರಿ ನಾನನ್ ಈಗ ಹಾಕದೇ ಬಿಟ್ಬ ಬಿಟೇನ್ ಇತ್ತ ಎಕ್ಸಾಮ್.
ಹೌದಲ್ರಿ.
ಹಾ ರೀ.
ಮತ್ತ ಈಗ ಜಾಸ್ತಿ ಕನ್ನಡ ಹೋದ್ ಓದತಿರ್ತಾರಲ್ರರಿ ಕನ್ನಡ ಮೀಡಿಯಮ ದಾಗೆ ಓದ್ತಿರ್ತಾರ ಆರ್ ಆರ್ ಬಿ ಅವ್.
ಎಲ್ಲಾ ಅಂತಾರೀ ಕನ್ನಡದಾಗ ಅಂತ ಬಟ್ ಇನ್ನ ಇಲ್ಲಿ ತರ ಕನ್ನಡದಾಗ. ಎಕ್ಸಾಮ್ ಕಂಟ್ಯಾಕ್ಟ್ ಮಾಡಿಲ್ ನೋಡ್ರಿ ಯಾವ್ದು ಇಲ್ಲಿ ತನ
ಹೌದ್ರ. ಬ್ಯಾಂಕ್ ಇಂದನೂ ಚೆನ್ನಾಗಿರ್ತ್ತ. ತೊಂಡರಿ ಎಕ್ಸಾಮ್.
ನೀ ಬ್ಯಾಂಕಿಂದ ಎಕ್ಸಾಮ್ ಬಾಳ್ ಟಫ್ ಇರ್ತವ್ರಿ ಬಾಳ ಡಿಪ್ ಆಗಿ ಓದಿರ್ಬೇಕು.
ದ್ರೆ ಏನ ಅದೇನ್ ಬರ ಮ್ಯಾತ್ ಸದೇನ್ ಖ್ಯಾತನೇ.
ಮತ್ಸ್ ರೀ ಆಪ್ಟಿಟ್ಯೂಡ್ ರೀಸನಿಂಗ್ ರೀ.
ಹ್ಮ ಹ.
ಹಾ. ಬ--ಳ ಎರ್ತವರ ಅದೋ. ಕ್ವಾಂಟಮ್ ಅಂತಿ ಇರ್ತರಿ ಕ್ವಾಂಟ್. ತ್ತ. ಆಪ್ಟಿಟ್ಯೂಡ್ ರೀಸನಿಂಗ್ ವರ್ಬ. ಬಲ್ ರೀಸನಿಂಗ ನಾನ್ ಹೊರ್ಬಲ್ ರೀಸನಿಂಗ್ ರೀ ಅದ್ರಾಗ.
ಹಂಗಂದ್ರ ಅವೆಲ್ಲಾ ಏನ್ ಕ್ವಾಂ ಇಟ್ಟ ಏನನ್
ಅವ ಎಲ್ಲ ಸಬ್ಜೆಕ್ಟ್ ರೀ ಅವು
ಸಬ್ಜೆಕ್ಟ್ ಏನ್ರೀ
ಹಾ ರೀ
ನೋಡ್ರಿ ನಮ್ಗ ಏನ್ ಗೊತ್ತ. ಗೊತ್ತಾಗಬೇಕಲ್ಲ ನಮಗೆ
ಏನಿಲ್ಲ ರೀ ಅ ಅದನ್ನ ಸ್ವಲ್ಪ ಸಿಲಾಬಸ್ ಮತ್ತ ಬುಕ್ಸ್ ನೋಡ ಬ್ಯಾಡ ಬಡಪ್ಪ ಇದ್ ನನ್ ಕೈಲನ್ ನಿಗಲ್ಲ ಅಂತ ಅವಾಗ ಬಿಟ್ಬಿಟ್ಟನ್ರಿ ಓದದೆ
ಹೌದಲ್ ಅಂದ್ರರು ಜಾಸ್ತಿ ಓದಲ್ಲ ಅನಿಸತತಿ ಕಾಮರ್ಸ್
ಇಲ್ಲ ರೀ ಓದಲ್ಲ ಆಗಲ್ಲ ಆಗಲ್ಲ ಮದ್ವಿ ಕಿನ ಮುಂಚೇನೆ ಸ್ವಲ್ಪ ಏನು ಆಗ್ತ ಟೈಮ್ ಇದ ಓದ್ ಆಗ್ತದ ಬಟ್ ಮದ್ವಿ ಮಾಡ್ಕೊಂಡು ಕಡೆಮನೆ ನಿಭಾಯಿಸಕೊಂಡು ಎಲ್ಲಾನ ನೀವು ಕೆಲ್ಸಾನ ಮಾಡ್ಕೊಂಡು ಓದ್ಂದ್ರ ಅದು ಇಲ್ಲರಿ ಓದದು ಹಾರಿ ಆಗಲ್ಲ ರೀ ಕೆಲ್ಸದನಾಗ ಹ್ಮ ಹಿಂಗ ಓದ ಹೋಗಿ ಕುಂದರ್ಭಕ್ಕ ಏನ್ ಒಂದ್ ಕೆಲ್ಸ ಬರ್ಬೇಕು ಮತ್ತ ಬಿಟ್ಟ ಹೋಗ್ಬೇಕೇರೀ ಬಿಟ್ಟು ಹೋಗಬಂದ ಮತ್ ಹೋದಾಗ ಮನ್ಸ ಬರಲ್ರಿ ಬುಕ್ಯ್ಯಯಪ್ಪ ಏನು ಓದ್ ಬಿಡಪ್ಪ ಚಂದಿತನ ಇದ್ರಾಗೆ ಆಯ್ತಲ್ಲ ಅಂತ ಸುಮ್ನೆ ಮಕ್ಕೊಣೋದು ಹೋದರು ಅಲ್ಲ ಮಕ್ಕೊಂಡಲ್ಲೇ ಒಂದ್ ತಾಸ ಆದ ಒಂದು ತಾಸ್ ನಿದ್ದೆ ಹತ್ತಿ ಬಿಡದ್ರೀ ಸುಸ್ತ ಕೆಲಸ ಮಾಡ ಸುಸ್ತ ಆಗ್ರ ಮತ್ ನಿದ್ದೆ ಹತ್ತದು ಮತ್ ಯಳದ ಮತ್ ಕೆಲ್ಸ ಮಾಡದ್ ಎಲ್ಲಿ ಟೈಮ್ ಸಿಗ್ತದೆ ಹೇಳ್ರಿ ಬೇಗ ಪ್ಲೀಸ್ ಕಡೂರ್ನಾಗ
ಹೌದೌಹೌದ
ಹಾ ರೀ
ಹಂಗ ಅ ಬಾಳ ಇದಾಗಿರುತ್ತ
ಹ್ಮರೀ ಅದರ ಎಲ್ಲರೂ ಏನೊಂತರ ಮನಾರ ಉದ್ದಕಗೆ ಸಾಲಿ ಕಲ್ತ್ರುಪ್ಪ ಏನ ಒಂದ ಜಾಬ್ ಮಾಡ್ಕೊಂಡಿಲ್ಲ ಅಂತ ಅದೊಂದ ಮಾತನಾಲ್ತಿ ಮತ್ ಮ್ಯಾಲ ಇವೆಲ್ಲಾ ಹಿಂಗ ಅಂತಾರ ಅನ್ನದು ಸುಮ್ ಅವಾಗ ಅವವಾಗ ಕಾಲಿ ಇದ್ದಾಗಾರ ಒಂದು ತಾಸರು ಓದ ಓದಬೇಕಂತ ನಳ ಕುಂತರ್ತ ವರು ಮತ್ತೇ ಏನ್ ಮಾಡದ
ತರಲರಿ ಅಂಥವರಿಗೆ ಗೊತ್ತಿರ ಇರ್ತಾದ್ರಿ ಅದ ಜಾಬ್ ಹೆಂಗ ಏನ ಅನ್ನೋದು
ಹೌದ್ರಿ ಅವ್ರಿಗ ಏನಂತಾರ ಜಾಬ್ ಮಾಡ್ಲಿಲ್ಲ ಅಂದ್ರೆ ಇಷ್ಟ. ದ್ದ ಎಲ್ಲ ಓದಿದ್ವೇಸ್ಟ್ ಅಲ್ಲ ಎದಕ್ ಓದ್ಬೇಕಿತ್ತು ಟೈಮ್ ವೇಸ್ಟ್ ಮಾಡ್ಕೊಂಡು ಹತ್ ವರ್ಷ ಹದ್ಿನೈದು ವರ್ಷ ಓದಿದಿ ಏನ್ ಮಾಡಿದಿ ಅದೇ ಹತ್ ಹದ್ಿನೈದು ವರ್ಷ ನಾವವು ಹೊಲ ಮನೆ ಮಾಡಿದ್ರ ನಾವ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತವಿ ಏನ ಕೆಲಸ ಬಿಸ್ನೆಸ್ ಮಾಡ್ಬೇಕು ಅಂತಂತರಿೀ ಮತ್ತನ ಓದ್ತೀನಿ ಓದ್ತೀನಿ ಅಂತ ಒಂದು ಓದ್ ಒಂದಂದ ಹಿಡ್ಕೊಂಡ್ ಕೂತು ಇಷ್ಟು ದಿನ ಟೈಮ್ ವೇಸ್ಟ್ ಮಾಡ್ದಿ ಇನ್ನು ಅದನ್ ಮುಂದಿನ ದರ ಅಟ್ಲೀಸ್ಟ್ ಓದಿ ಅಂದ್ರ ಜ ಅವ್ರ ಏನತ್ರಿ ತಲ್ಯಾಗ ಓದಿ ಅಂದ್ರ ಜಾಬ್ ಮಾಡ್ಕೋಬೇಕು
ಅದ ಏನ್ ನಮ್ಮ್ ಕೈ ಹದೆ ಎಜಾ ಪಾವಕ್ಕೆ ನಾನ ಅ ನಮ್ ಮನ್ಯಾಗ ಆ ಇವಾಗ ಹೆಂಗರ್ತರಿ ಅಲ್ಲರಿೀ ಒಂದು ಇದ ಹೇಳ್ತಿ ನೋಡ್ರಿ
ಹ್ಮ್ ಹ್ಮ್
ನಮ್ ಮನ್ಯಾಗ ಬರ ಅನ್ನ ಇರ್ತವ್ರಿ
ಹಾ ರೀ
ಅಣನ್ನ ಉಣಂಗ ಆಗಿಲ್ಲ ರೊಟ್ಟಿ ಹೊಣ್ಬೇಕಕ್ ಅಂತ ಆಗಿರ್ತದ ಅವಾಗ ರೊಟ್ಟಿ ಬೇಕಾಯ್ತಪ್ಪಂದ್ರ ನಾವೆಲ್ಲಾ ಎಷ್ಟು ಕಷ್ಟ ಪಡ್ತೀವಿ ನೋಡ್ರಿ ಅಂಚ ಇಟ್ಟು ಒಲಿ ಹಚ್ಚಿ ಇಟ್ಟು ನಾರಿ ರೊಟ್ಟಿ ಬಡ್ದು ಸುಟ್ಕೊಂಡು ತಿನ್ಬೇಕಲ್ರರಿ
ಹೌದೌದ್ರಿ ಕಷ್ಟನೇ ಆ ಆಗ್ತ್ರರಿ
ಈಗೆಲ್ಲಾ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡವವಿ ಇಷ್ಟೆಲ್ಲಾ ಕಲ್ತು ನಮ್ದು ಅದು ಯಾವ್ದೋ ಒಂದು ನಮ್ದು ಹಣೆಬಹರ ದೇವರು ಇದ್ರಂದ ಒಂದ್ ಆಯ್ತ ಅಂದ್ರೆ ಚಲೋ ಹ್ಮ ಹ್ಮ
ಸರಿ ಹಾ ಹಸ್ತನ್ ತವ್ರ ಮತ್ತ ಆಮೇಲೆ